ಹಲೋ
ಹಲೋ
ಭೀಮ ಕಾಯಸ್ದಲ್ಪಾ
ಕೇಳಿಸ್ತಪ್ಪ ನಿಮಗೆ
ಕಸ್ತಿಪಾ ಏನ್ ಆರಾಮಾ
ಆರಾಮ ನೀ ಆರಾಮ
ಹಾ ಆರಾಮರಪ ಮತ್ತೆ ಏನ್ ನಡೆದ ಸಮಾಚಾರ ಸರಿನ ಎಲ್ಲಿ
ನಮ್ದೇ ಏನಿಲ್ಲಪ್ಪ ನೀವೇ ಫೋನ್ ಅಚ್ಚವಲ್ರಿ ಬಿಜಿ ಆಗಿರ್ ಪೂರಾ
ಏನ್ಲ್ಪ ನಂಬರ್ ಸ್ವಲ್ಪ ನಂಬರ್ ಎಲ್ಲಾ ಸಿಕ್ಕಿದ್ದಲ್ಲ ಈ ನಂಬರ್ ಹೊಸ ಫೋನ್ ತಂದಿನಲ್ಲ
ಹೆಂಗಪ್ಪಾ ಮತ್ತ ಸಫೋನ್ ತಗೊ ಮ ಲಾಂಬರ್ ಎಲ್ಲ ಇರಲ್ಲ
ನಂಬರ್ಲ್ಲಾ ಅದಿಕ್ಕೆ ಜಾಸ್ ಬಂರುತ
ಹ್ಮ್
ನಮನೆಂಬಲಿ ಏಷಿಯನ್ದ ಕ್ವಾಟರ
ಯಾರ್ ಬಲಸ್ಕೊಂಡ್ರಪ್ಪಾ ಅಂತಪ್ಪರಿ
ಅದ ಯಾರ ಅಶೋಕ ಅಂತ ನೋಡಪ್ಪಾ
ಯಾರ ಅಶೋಕ
ಅಶೋಕ ಇದೆ ನಿನ್ ಫ್ರೆಂಡ್ ಅಶೋಕ ಅಂತ ನೋಡು
ಹಾ ಹಾ
ಹಾ ಅಶೋಕ ಅಂತ ನಿಮ್ ಫ್ರೆಂಡ
ಹ್ಮ್
ಹಾ ಅವರು ಕೊಟ್ಟ್ರಪ ಇದ ಭೀಮೋ ನಂಬರ್ ಕೊಡ ಅಂತಂದೆ
ಹ್ಮ್
ಕೊಟ್ರರು
ಹ್ಮ್ ಹ್ಮ್ ಹ್ಮ್.
ಅದಕ್ಕೆೇ ದಾಸರ ಅಂತೀವಿ.
ಆರಾಮಪ್ಪ ನೀವು ಆರಾಮ.
ಆರಾಮ್ ಏನ್ ಮಾಡದ ಊರಗೆಲ್ಲಾ.
ಹೊರಾಗಲ್ಲ ಏನ್ ಮಾಡದ ಹಂಗೆ ಕೆಲ್ಸ ಅದು ಇದು ಮನೇದು ಹೊಲದು.
ಹಾ ಮತ್ತ್ಯಾನ್ ಮನಿ ಕಟ್ಟಕ ಕುಂತ್ರೇನ.
ಹೂ ಮನೆ ಕಟ್ಟಕತಿವಿ.
ಮನೆ ಕಟಕುಂತ್ರೆ ಆರಾಮಾರಲ್ಲ. ಎಲ್ಲ ಎಲ್ಲಾರ ಆರಾಮ.
ಎಲ್ಲರು ಆರಾಮರ್ ನೋಡ್ ಪ ನೀವು ಆರಾಮ ಇದ್ರ.
ಆರಂಪ ನಾವ್ನ ಏನ ಮತ್ತೆ ಬರ್ಬೇಕ ಬೆಂಗಳೂರು ಎಳ ಇರ್ಬೇಕ.
ಬರಲ್ಲ ಇವಾಗ ಎದಕ್ ಬರಮ ಇಲ್ಲ ಕೆಲ್ಸಗಳಾವ ಮನೆಯವು.
ಹ್ಮ ಹ್ಮ
ಹ್ಮ, ನೇನು ಇ ಕಡ ಊರು ಕಡೆ ವರಂ ಕಾಣಾಲಲ್ಲ
ಏ ಇಲ್ಲಿ ನಂಬಲ್ಲಿ ಕೆಲ್ಸಗಳದಾವ ಕೆಲ್ಸಗಳಳಾಡದಾವ
ಕೆಲ್ಸ ಹಿಂಗಗೆ ಇರ್ತ ಹೋಗೋಗ್ ಬಂದವ ಕೋರಿಗ್ ಬರಲ್ಲಾನ.
ರಜೆ ಕೊಡಲ್ಲ ಇದನಮ್ಮ ಕಂಪ್ನಿ,
ಹ್ಮ್ ರಜೆ ಕೊಟ್ಟತ ಬಾ ಪಾ ಯಾವಾಗನಾ
ರಜಾ ಈಗ ಮೊಹರಂ ಕೊಡ್ಬೋದು ಕೊಟ್ರ ಒಂದ್ ಎರಡ್ ದಿವ್ಸ.
ಹ್ಮ್
ಕೊಟಾರ ಅಂದ್ರ ಬರಬುಟ್ಟ
ವರಂಗ ಬರ್ತೆ ಶ್ರಾವಣಕ್ ಬರ್ತೆ
ಗ ಮೋರಂಗನು ಕೊಡ್ತಾರ, ರಜಾ ಶ್ರಾವಣಕನ ಕೊಡ್ತಾರ,
ಹ್ಮ್
ಈಗ ಈಗ ಬಗನ್ ರಜೆಗನ್ ಕೊಟ್ರನ್ ಒಂದ್ ಎರಡ್ ದಿವ್ಸ
ಹಾ,
ಬಂದು ಹೋದ್ರಾತಂತ.
ಹ ಬರಿ, ಬರಿ ನೋಡಮ್, ನಾವ್ ಎಲ್ಲಿ ಇಲ್ಲೇ ಇದ್ದೀವಿ. ಕೊಡುವ ಕಾಲ ಏನಿಲ್ಲ
ಹಾಂ
ಇಲ್ಲ ಕೆಲ್ಸಗಳುಇರ್ತಾವಲ್ಲಾ,
ಹ್ಮ
ಎಂಡಿ ಹೋಗಮಪ ಕೆಲ್ಸ ಬಿಟ್ಟ ಹೋಗಕ್ಕೆ ಹಾಗಲ್ಲ ಇಲ್ಲಿ.
ಹಾ,
ಏನನ್ ಮತ್ ಒಂದ್ ಕೆ್ಯಾಲ್ಸ ಹಿಡ್ದಾಗ್ ಬಿಟ್ಟ ಹಕಲ್ಲತ್
ಹಾ, ಆಗಲ್ಲ ಮತ್ತೆ ಮಧ್ಯಾಹ್ನ ಆಯ್ತುಹತ್ತಿ -ಪತ್ತಿಉರಿರೇನ ಮತ್ತ,
ಎಲ್ಲಾ ಅತ್ತು ಊರು ಯಾ ಮಳೆ ಬರಲ್ ಬರ ಪತು ನೋಡಿದ್ರ ಒ ಸ್ವಲ್ಪ ಆ ಕಡೆ ಈ ಕಡೆ ಗ್ಯಾಪ್ ಆಗ್ಯಾವ. -
ಹಾ,
ಮತ್ತತ್ ಅವು ಮತ್ತೆ ಗ್ಯಾಪ್ೂರಾಮ್ ಅಂದ್ರೆ ಮಳೆ ಬರ್ಬೇಕಲ್ಲ ಮಳೆ ಬಂದಿಲ್ಲ ಅಂದ್ರೆ ಸುಮ್ನೆ ಊರಿ
ಮಳೆ ಈ ಕ ನೋಡ್ ಪಾ ದಿನ್ನ ಮಳಿ ಬರ್ತೋ ಒಂದ ದಿವ್ಸ ಹೊರಗ ಬಿಡವಲ್ತಿಲ್ಲಿ ಮಳಿನೇ ಮಳಿ ಮಳಿ ಮ ಆಯ್ತ ಆಯ್ತ ಅಂದ್ರೆ ಚೆಂತನ ಬಿಡಂಗಲ್ಲ.
ಈ ಕಡೆ ಇಲ್ಲಿ ಮಳನೇ ಇಲ್ಲ ಬಂದ್ರೆ ಒಂದಿನ ಬರ್ತ ದ ಬಂದಿಲ್ಲ ಅಂದ್ರೆ ಆಯ್ತು. ಓ ಮೂರ್ ದ ಮೂರ್ ನಾಲ್ಕ್ ದಿನ ಆಯತು. ಮಳೆನೇಇಲ್ಲ ನೋಡ ಈಕಡೆ.
ಹ ಈ ಕಣ ನೋಡ್ ಮಳೆ ಈಗ ಮಳೆ ನೋಡ ಈಗ ಮನಿಗೂ ಹೋಗಲಬರ್ವ್ಲತ ಕಂಪ್ನಿಗಿವ.
ಹ್ಮ್.
ಮನೆಗ ಕಂಪ್ನಿಗ ಮನಗ ಹೋಗ್ಬಡವಲ್ತ್ ಈಗ.
ಅಂತ ಪರ ಮಳೆ ಆಗದ.
ಇ ಮಳಿ ಇವನೌನ ಬ್ಯಾಸರ ಪಾ ನಮಗೆ ಇಲ್ಲೋಡಿದ್ರ ತಣ್ಣಗದ್ರಾಗ.
ಹ್ಮ್. ಎಲ್ಲಿ ನೋಡಿದ್ರೆ ಊರಾಗ ಮಳಿ ಇಲ್ಲ ಅಂತಾರ.
ಹಾ ಬಂದಿದ್ದ ಬಿಡಾವಲ್ತ್ತೋ ತಣ್ಣಗ ಬ್ಯಾಸರ ಬರ್ತದ.
ಈ ಕಡೆ ಮಳೆ ಬಂದ್ರೆ ಸಾಕನಂಗ ಆಗ್ಯದ ಎಲ್ಲರಿಗ ಹತ್ತಿ ಬಿತ್ತಿದರು ಒಮ್ಮೇಗ್ ಹೆಂಗ ಅನಕ್ತ್ತಾರ ಯಾವ ಮಳೆ ಬರ್ವಾತ್ಲ. ಏನ್ ಬರವಲ್ತ ಅಂತ.
ಈಗೇನ ಎಲ್ಲಾರ ಬಿತ್ತ್ರ ನೂರಾಗ.
ಬಿತ್ತಾರ ಒಬ್ಬ್ರೊಬ್ಬರು ಏನೋ ಬಿತ್ತದ್ರಗಾರ ಇವಾಗ ಇವಾಗ ಬಿತ್ತಕತ್ತಾರ. ಹ್ಮ್ ಎಲ್ಲಾರೂ ಬಿತ್ತ ಇತ್ತರ ಒಬ್ಬ್ರ ದೊಡ್ಡ ಮಳೆ ಆದಾಗ ಬಿತ್ತಾರ ಮತ್ತೆ ತಿರ್ಗಾ ಬಿತ್ತಾಕ್ತ್ತರ. ಹ್ಮ್ ನಿಂಬೂ ಹೊಲಾ ಎಸ್ ಎಲ್ಲ ಯಾರಬ್ಬ ಮಾಡಾರಪ್ಪ ಇವಾಗ.
ಅಲ್ಲೇ ಮನ್ಯಾರ ಮಾಡಿರ್ಬೇಕ ಅಪ್ಪ ಅಲ್ಲ ಮಾಡಿನಿ ಅಂತಂತಂದ.
ಹ್ಮ್ ಹ್ಮ್.
ಹತ್ತಿ ಹತ್ತಿ ಹಾಕಿವಿ ಗ್ಯಾಪ್ ಆಗೇದ ನಿಮ್ಮ ಅಮ್ಮನ ಅವ್ವ ಗಸಿಂದ ಹೋಗಿ ಹಾಕಿ ಬಂದಿವಿ ಒಂದ್ ಎಡಪಕಿಟ ಅಂತಂತಂದ್ರ
ಹ್ಮ್
ಏನ್ ಮಾಡ್ರನಪಾ ನಾವ್ಂತ್ರ ಊರ್ಗಿ ಸ್ವಲ್ಪನ ಹಣಿಕೆ ಹಾಕಿಲ್ಲ ಈ ವರ್ಷ ಆಯತ್ ಮತ್ತೆ ಬರ್ಲಾರದ.
ಹ್ಮ್ ಹ್ಮ್ ಮತ್ತ್ ಆ ಕಡೆ ಹೋಗಿರಿ ಏನ್ ಮಾಡ್ತಿವಿ ನಾವು ಈ ಕಡೆ ಬಂದಿವಿ ಆ ಕೊಡವರಿ
ಹಾ ಮತ್ತೊಂದ್ ವರ್ಷ ಆಯ್ತ ಅದಿಕ್ ಮೊರಂ ಟೈಮ್ ಬಂದ ಹೆಂಗರ್ ನ ಚಾನ್ಸ್ ಸಿಕ್ಕದ ಈಗ ಊರ್ ಬಂದ್ ನೋಡ್ಕೊಂಡ್ ಹೋಗ್ಬೇಕ್ ಎಲ್ಲಾ ಕಡೆಗಂತ ಈಗ.
ಅದೇ ಅವಾಗ ಅವಾಗ ಬಂದ್ ಹೋಗ್ಬೇಕಲ್ಲ ಎಲ್ಲ ನೋಡ್ಕೊಂಡ ಹೋಗ್ಬೇಕ. ಮತ್ತ್ ಮುಂದೆ ಇದ್ರ ಆಗ್ತದ
ಹಾ ಬರ್ಬೇಕ್ ಈ ಈಗ ರಜೆ ಈಗ ಯಾಕಂದ್ರೆ ಈ ರಜೆ ಕೊಡ್ತಾರ ನಮ್ ಕಂಪ್ನಿ ಮೊರಂ ಕ
ಹ್ಮ್ ಹ್ಮ್
ರಜೆ ಕೊಡ್ತಾರೆ ಈಗ ಮತ್ತೆ. ಮತ್ತೆ ಶ್ರಾವಣಗೊಮ್ಮೆ ಬರಬೇಕು ಶ್ರಾವಣ ರಜೆ ಕೊಡ್ತಾರ ಶ್ರಾವಣ ಬಾಳ ದಿವಸ ಆಯ್ತ ಶ್ರಾವಣ ಹೆಂಗತ. ಇದಂತ್ರು ಗೊತ್ತಿಲ್ಲ ಊರಾಗ ಅವಾಗ ಒಂದ ಐದ್ ಆರು ವರ್ಷ ಐದಾರು ವರ್ಷದಿಂದ ನೋಡಿದ್ದೆ.
ಹ್ಮ್ ಹ್ಮ್
ಶ್ರಾವಣ ಹೆಂಗಾದಂತನೂ ಗೊತ್ತಿಲ್ಲಗ.
ಅಲ್ಲಿ ಅವಾಗ ಇದ್ದ್ದಲ್ಲ ಇವಾಗೆಲ್ಲಾ ಆ ಕಡೆ ಈ ಕಡೆ ಅನ್ಕೊಂಡ್ ದುಡ್ಕೊಂಡ ತಿನ್ನಕ ಬೆಂಗಳೂರಿಗೆ ಅದ ಕಡೆ ಹೋಗಿವಿ.
ಹ್ಮ್
ಆಕಡೆ ಇಕಡೆ ಹೋಗಿ ಅಲ್ಲೇ ಇಲ್ಲೆ ಅಲ್ಲಿ ಊರಿಗೆ ಬಂದಲ್ಲ ಏನೆಲ್ಲ. ಹ್ಮ ಇವಾಗ ಬಂದಿವಲ್ಲ ಅದಿಕ್ ಆಯ್ತ್ ನಾವೇನು ಹೋಗಲ್ಲ ಶ್ರಾವಣ ಅಂತ ಇಲ್ಲರೋದು. ಮನೆ ಮುಗ್ಯದಿನ ಲೇಟ್ ಆದ್ದಲ್ಲ ಈಗ ಊರಾಗಿ ಇರ್ತವಲ್ಲ ಹೊಲಾ ನಾವ್ ಯಾಕ್ಯಂತ ನಾವ. ಮಡಿಕ ಬಿ ಟ್ಟ
ನೀನ್ ಮಾಡ ಯೂಜಿ ಕೊಟ್ಟಿದ್ದನು ಹೊಲದ
ಲ್ಲ ಇದಗ್ ಬಿಟ್ಟಿದೀವ ಆ ಕಡೆ ಬೆಂಗಳೂರಗ ಇದಿದ್ಯವಲ್ಲ
ಹ್ಮ್
ಇದ್ದಾಗ ಎಲ್ಲಿ ಬರಕ್ ಕಾದ್ದಲ್ಲಿಗೆ ಊರಿಗೆ ಅಂತಂದು ರೇಜಗ್ಬಟ್ಟಿದ್ವಿ ಇವಾಗ ಈಗ ಊರಾಗಿದ್ವಲ್ಲ ಹೆಂಗ್ ಇದ್ರೂ ಬೆರೆವರಿಗೆ. ಪಡಂತ ಮತ್ತ ನಾವ್ ಮಾಡ್ಕನ್ ವ್ಯವಸ್ಥೆ. ಚಂಜೆತನ ಬರ್ಲಕ್ಕ ಸ್ವಲ್ಪನ ನಡತು.
ಹಾ
ಏನಪ್ಪಾ ಆರಾಮ ಅಲ್ಲ ನಲ್ಲ
ಅಲ್ಲಾರಂ
ಹಾ
ಆರಂಪ ಮತ್ತೆ ಏನ್ ಏನ್ ಮಾಡಡ್ದ ದವರಲ್ಲಫ್ರೆ್ಸ್ ಎ ನ್ ಮಾಡ
ಹಾ
ನಿಮ್ ಫ್ರೆಂಡ್ಸ್ ಎಲ್ಲಾ ಏನ್ ಮಾಡ್ತಾರೆ ಹೊರಾಗ
ಏನ್ ಮಾಡ್ತಾರ ಅವರು ಯಾವಿಲ್ಲ ಅವನು ಒಂದೊಂದ್ ದಿಕ್ಕಿಗೆ ಒಬ್ಬ್ರೊಬ್ಬರು ಹೋಗ್ಯಾರ ಎಲ್ಲಾ ಒಬ್ಬ್ರ ಯಾರ ಉಂಟ
ಹ್ಮ್
ಅವಾಗಿದ್ದಾರೆ ಎಲ್ಲಾ ಇಲ್ಲ ಎಲ್ಲ ಊರಿಗೆ ಆ ಕಡೆ ಕಡುವ ಯಾರ ಕಾಲೇಜ್ ಅದು ಅನ್ಕಂತ
ಹಾ
ಧರ್ ನೋಗ ನೋಡಿ ಆಗ ಹ್ಮ್ರು ಒಂದಿಬ್ರು ಮೂವರು ಆದ್ರೂನು ಊರಾಗ ಆ ಕಡೆ ಅಂತ ಕೆಲ್ಸಕ್ ಹೋತಾರಲ್ಲಾ
ಹ್ಮ್ ಹ್ಮ್
ತಲ್ಲಿ ಸಿಗ್ತಾರೆ ಸಿಗಲ್ಲ
ಸಿಗಲ್ಲ ಮತ್ತೇನ ಸಾಲಿ ಬಾಲ ಓದ್ತಿದ್ದೆ ಬಿಟ್ಟಿದ್ದೆ ನೀನು
ಆಯ್ತು ಓದ್ತಿದ್ನಲ್ಲಾ ಅಲ್ಲಿ ಬೆಂಗ್ಳೂರಾಗ ಇವಾಗ ಎಕ್ಸಾಮ್ ಇದ್ದವು ಎಕ್ಸಾಮ್ ಅವ ಮತ್ತೆ ಆಮೇಲೆ ಎ್ ಜಮ್ಗೆ ಹೋಗಕ್ ಅಷ್ಟೆ ಹ್ಮ್ ಇನ್ನ ಇಲ್ಲ ಇವಾಗ ಇನ್ನ ಲೇಟ್ ಎಕ್ಸಾಮಗೆ ಹೋಗ ಒ
ಎಕ್ಸಾಮ್ ಗ ಕ್ಕಾ
ಹ್ಮ್ ಎಕ್ಸಾಮ್ ಬರ್ದು ಮತ್ತೆ ಬರ್ಬೇಕ ಮನೆ ಮುಗಿಯಣ ಏನ ಇಿಲ್ಲ ಾಗ ಏನಿಲ್ಲ ಅದಕ್ಕೆ ನಾವು ಬೆಂಗಳೂರಿಗೆ ಬರಂತ ಉತ್ತರಾಖಂಡ್
ಹ ಬೆಂಗ್ಳೂರ್ ಮತ್ ಬೆಂಗ್ೂರಕ್ ಊರಾಗ ಏನಿಲ್ಲ ಅಂದ್ರ ಸುಮ್ನೆ ಅಲ್ಲಿ
ಸುಮ್ನೆ ಯಾದರ ಕಾರ್ ಚೀಲಿ ಊರಾಗಿದ್ದ
ಹ ಸುಮನೆ ಊರಾಗ ಊರೂರ ಜೊತೆಾಗ ಸುಮನೆ ಆಟಾ ಹೊಡ್ಕೊಂತ ಕೊಡಕನ್ ಬದ್ಲು ಆರಾಮ್ ಇಲ್ಲಿ ಏನೇನೋ ಬೆಂಗ್ೂರ ಬಂದ್ೀಸಂತ ಡ್ರೈವಿಂಗ್ ಫೈವಿಂಗ್ ಬರ್ಲಕಂತ್ರ ಡ್ರೈವಿಂಗ್ ಕರ್ಕಂತರ್ ಬ ಪ್ಪ ಡ್ರೈಂಗ ನ ಕಲ್ತ ಕತ ಇಡೆ ಕ ವರ್ಷಗೋನು ನಡೀತವ
ಅದೇ ಏನೋ ಒಂದ್ ಆತದ ಅದಕ್ಕೆ ಆ ಕಡೆ ಬರಮ್ಮ ಅಂತ ಅನ್ಕೊಂಡಿನಿ
ಬರ್ಬಕ್ ಮತ್ತ ಅಲ್ಲಿ ಸುಮ್ಮ್ನೆ ನೋಡಿಗ ಕೆಲ್ಸ, ಇಲ್ಲ, ಏನಿಲ, ಊರಾಗ. ... ಹುಡುಗರು, ಜೊತೆ, ಅಲ್ಟಾ, ವಾದಧಿಕೊಂಡು. .. ಸುಮ್ನೆ, ಇಲ್ಲಿ, ಎಲ್ಲಾ? ..
ಹ್ಮ್, ಸುಮ್ನೆ, ಊರಾಗಿ, ಇದು, ಏನು, ಮಾಡಮ್ಮ ಎಲ್ಲಾ, ಯಾದರು, ಕರ್ಚು. ..
ಹಾ, ಸುಮ್ನೆ ನೋಡಿಗ! ಎದ್ರ ಹಾಕಿರುತ್ತವು ಹೊರಗಣ, ಎದ್ರ ಹಾತಿರ್ತಾವ. ಈಗ ಕರ್ಚೀರ. .. ಕ್ಕರಂಗಿಲ್ಲ, ಏನಿಲ್ಲ? .. ಈಗ, ಅದ್ರಾಗ ಈಗ, ಈಗ. ... ಬಿಜೆಪಿ, ತನಾಡ್ದಾವ, ಮಳೆಲ್ಲ ಏನೆಲ್ಲಾ ಕೆಲ್ಸಗಳೆಲ್ಲ ಈಗ. ..
ಹ್ಮ್, ಕೆಲ್ಸಲ್ಲ, ಏನಿಲ್ಲ ಯಾಕಡೇ, ಹೋಗುಮ, ಹೇಳು. ..
ಹ, ಮತ್ ನಾವೇ ಹೆಣ್ಮಕ್ಳ ಸತ್ಯವ್ ಕೋಮ. ..
ಹ್ಮ್, ಅವ್ರಾದರೂ, ನಡ್ತ. ...
ಹಾ, ಈಗ, ಗಂಡುಮಕ್ಕಳು. .. ಫುಲ್, ಆರಾಮಂದ, ಜಾಬ್ ಮಾಡ್. ...
ಯಾವ್ದಾನ, ಮಾಡ್ಕ, ಕುಂದರ್ಬೇಕಕ್, ಅಷ್ಟ ಇಲ್ಲಿ. .. ಇಲ್ಲಾಂದ್ರೆ, ಏನ್ ಊರ ಏನಿಲ್ಲೋ ಸುಮ್ಮನೆ ನೋಡ್ ತಿಂದು, ತಿರಗಾಡಬೇಕು, ಹಾಗುತೇ.
ಹಾ, ಅಷ್ಟೇ ನೋಡು, ಆಯ್ತಗ ಆರಾಮ್ ಮುಂಜೆಯಲ್ಲಿ ಒಂದ್ ಒಂಬತ್ ಗಂಟೆಕ್ ಹೋ್ದಂದ ಸಂಖಕ್ಯ ಎಲ್ಲ ಏಳು ಏಳ್ರೀ ನಾವ್ ಮತ್, ಮಾ ಮನೆ ಕಡೆಗೆ ಹೋಗಬೇಕು. ..
ಹ್ಮ್ ...
ಹ್ಮ್ಮ್ ಅವಾಗ,, ಆಯ್ತಿ ಹೋಯ್ತಿವಿ, ಮನ್ ಕಡೆ ಹೋಯ್ತತಿವಿ. ಆರಾಮ ಸ್ವಲ್ಪ ಆಚೆ ಕಡೆ ಹೋಗಿ ಬರ್ತ ಹುಡುಗರೆಲ್ಲಾ? ..
ಹ್ಮ್ ...
ಆಚೆ, ಕಡೆಗೆ ಬಂದು, ಏನಾನ ಸುಮ್ನೆ ಏನನ ಹುಡುರ್ತಾರ, ಏನಾನ? .. ಇದು, ಮಾಡಿಕೊಂಡು, ಕಾಡಿಗೆ, ಹೋಗಿ, ಅಲ್ಲಟೆ ವಾದಧಿಕೊಂಡು. .. ಅಂತ, ಮತ್ತ, ಹತ್ ಹತ್ತು ಹತ್ತುವರೆಗೆ, ಹೆಂಗಗೆ ಬಂದ್, ಮತ್ತೆ, ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಮತ್ತೆ ಒಂಬತ್ತೊಂಬತ್ತವರೆಗೆಲ್ಲ ಮತ್ತೆ ಆಫೀಸ್ನಾಗ, ಏರುಬೇಕುಳಿ. ...
ಹಾ, ಅಷ್ಟೇ, ಮಾಡ್ಬೇಕು. ...
ಹಾ, ಇವ್ ನೋಡ್ರ, ಸುಮ್ನೆ ಹುಡುಗರ್ ಜೊತೆಗ ಆಟ ಹೊಡ್ಕಂತ, ಇಲ್ಲ ಎಲ್ಲಾ ಊರ್ಗಳೊಳಗಗ ಅದ್ರ ಒಂದೊಂದ್, ಕೆಟ್ಟ ಹುಡೂರ್ ಇರ್ತವ ಅಭ್ಯಾಸ ಮಾಡ ಕಲಸ್ತಿರ್ತಾವ! ಒಂದೊಂದ್ ಹುಡಗರ್. ....
ಕಲಸ್ತಾವ, ನಮ್ಮ ಪಾಟಿಗೆ ನಾವ ಇದಿದ್ರೆ ಯಾವು, ಕಲಸ್ತಾವನ್. ...
ಹ್ಮ್, ಈಗ ಹೇಳ? .. ಕಾಲ, ಒಂದೊಂದು, ಹುಡುಗರಾಯ. .. ಅ, ಏನ್ ಮಾಡ್ದ, ಬಾರೋ, ಅದು ಇದು ಅಂತಿರ್ತಾವ? ...
ನೋಡುಬರ್ಧು ಅಷ್ಟೇ, ತಾಳಿಕೊಂಡು ಬಿಡಬೇಕು? ... ನಂಬದು, ನಮ್ಗೆ ಇರ್ತದಲ್ಲ ಅಂತ. ... ತಿಳ್ಕೊಂಡು, ಓಡಾಡೋರಾಯ್ತದ. ..
ಹಾ ...
ಹ್ಮ್, ಸುಮ್ನೆ ಆ ಕಡೆ ಈ ಕಡೆ ಅನ್ಕಂತ ಅವು ಹೇಳ್ತಾವ ಏನ ಆಗಲ್ಲ ಅಂತಂದು ಹೋದರು ಅಂದ್ರೆ ನಂಬದ ಹಾಳತ್ತ. ..
ಹಾ, ಸುಮ್ನೆ ಈಗ ಈಗ ಒಬ್ಬರು ಅಂತಿರ್ತಾರೆ ಅದೇನ, ಆಗಲ್ ಬಾರೋ ಅದೇನ? .. ಅವರು, ಸುಮ್ನೆ, ಇವತ್ತು, ಒಂಡ್ಡಿವಾಶ ಬಾನಿ ದಿನ ದಿನ, ಇದು ಮಾಡುತ .. ಊಟ, ಆಯ್ತು, ಇವತ್ತು. ... ಇವತ್ತು, ಒಂದುಧೇವಾಸ್ಹ, ಬಾ, ಅಂತರ್ತ ಅದೇಏನ್ ಮಾಡ್ಬಿಡ್ದ. .. ಮ ... ನಾಳಕ ಒಂದು ದಿವ್ಸ ನಾಡ್ಕ, ಒಂದುಡ್ಧೇವಶ ಅಂತ ನಿಮಗೆಲ್ಲ ಅಭ್ಯಾಸ, ಬಿಟ್ಟು, ಬಿಡುತ್ತೆ. .... ಹಾ ಎಲ್ಲಾ ಅಭ್ಯಾಸ ಹೋಗ್ಬಿಡ್ದಾ ಆಯ್ತ ಹಂಗ ಇ ಮಾಡ್ಕಂತ ಅಂದ್ರ ಆಮೇಲೆ ಮುಂದಲ್ದ ಗಪ್ ಚುಪ್ಲೆ ಯಾರಿಗ್ ಗೊತ್ತ ಅವ್ರಗ ಗೊತ್ತ ಹಂಗಿಲ್ಲ ಕಲ್ಸಿದವ್ರಿಗೆ
ಅದೇ ಅದೇ
ಹ ಕಲಿಸ್ದವ್ರರಿಗೆ ಗೊತ್ತಂಗಿಲ್ಲ ನ್ ಬಯ್ಗೆ ಬಂದೇನಪ್ಪಾ ಮತ್ತ ಏನ ಸೇದ್ ಬಂದಿ ಅದ ಇದ್ ಏನಾಯ್ತಿರ್ತಾರ ಎಲ್ಲಪ್ಪ ಬಿಟ್ಬಿಟ್ಟಿ ಅವತ್ತೇ ಒಂದ್ ದಿವ್ಸ ಅಂತಿನಿನ ಅವತ್ ಒಂದ ದಿವ್ಸ ಆಯ್ತ ಅದ್ ಮಾಡಿಂತ ಅಂದಿರ್ತನನ ಆಯ್ತು ನಿಮ್ಗೆ ಅಭ್ಯಾಸ ತ್ರತಾವು ಮತ್ತೆ ಅಲ್ಲ ಆಗ್ಯಾವ ಮತ್ತೆ ಹಡರ್ ಅನ್ಮಕ್
ಅಭ್ಯಾಸ ಆತವ ಮತ್ ಎಲ್ಲಾ ಹುಡುಗರು ಜೊತೆಗಿದ್ಮಲ ನಾವ್ ಮಾಡು ನೀ ಮಾಡೋ ಅಂತ ಅನ್ಕೊಂಡ
ಹ ನಮ ಸೇಫ್ಟಿ ನಾವನ ನಾವ್ ಇರ್ಬಕ್ಪ್ಪ ಅದು ಹಡರು ಅದೇನ ಆತ ಬಾ ಅಂತ ಹೋಗ್ಬಾರ್ದ ಎಲ್ಲಪ್ಪಾ ನಮ್ಮ್ ಮನ್ಯಾಗ ಭಾಷ ಸ್ಟ್ರಿಕ್ ಆದ ಅಂತವೆಲ್ಲ ಕಲ್ತಾರ ಬಿಡಿತಾರ ಅದು ಇದು ಅಂತ ಅನ್ಬೇಕು
ನಾವ್ ತಿಳ ತಿಳ್ಕೋಬೇಕು ಅಷ್ಟೆ
ನಾ ತಿಳ್ಕಂದ್ರ ಹ ಈ ಸುಮ್ನೆ ಈಗ ಏನ ಮತ್ತೆ ಅವ ರಾಜು ಎಲ್ಲ ಮಾರ ಲ ಅವರ
ಹ್ಮ್ ಎಲ್ಲಾರ ಆರಾಮಾರ ನೀವ್ ಎಲ್ಲರಾಮ
ನಮಲ್ಲ ಆರಾಮ ಅವ್ ರಾಜು ಏ ಅವ್ರರು ನನ್ ಕೆಲ್ಸ ಕೊತಾರಏ ಮದೆ ಆಟಾ ಹುಡ್ಕೊಂಡ ತಿಗಾ
ಹ ಆತರ ಅವ ಹೊಲಾ ಮಾಡನ್ ಇವಾಗ ರಾಜನು ಅಜ ಇಲ್ಲಿ ಹಲಾ ಮಾಡನಲ್ಲ ಆ ಕಡೆ ಓಡಿ ಕಡೆಗೆ
ಹ್ಮ್
ಹೊಲಾ ಮಾಡನ ಹೊಲಕ್ಕ ಕಡೆ ಕಡೆ ಓಡಾಡತಾನ ಆತಿ ಬಿತ್ತಾನ ಹ್ಮ್ ನಲ್ಲ ಓಡಾ ಬದಗ ನಿಗಳು
ಹ್ಮ್ ಹ್ಮ್ ಮತ್ತ ಏನ್ ಮನ್ಯಾಗ ಆರಾಮಾರ ನಿಮ್ ಮನ್ಯಾಗ
ಹ್ಮ್ ಎಲ್ಲಾರು ಆರಾಮ್ಅವ್ರೇ ಮನೆ ಗರಾಮಾರ ಹೋಲ್
ಹ್ಮ್ ಎಲ್ಲಾ ಆರಾಮ್ರ ನೋಡಿ ಇಲ್ಲಿೇನ ನಾ ಮನಗ ಇನ್ನ ಹೋಗಿಲ್ಲ ಹೋಗ್ಬಕ್ ಈಗ
ಹ್ಮ್ ಮೊಳೆ ಬಾರಗೆ ಆಗ್ತಾ ಇದು
ಹ್ಮ್ ನೋಡಮ್ಮ ತಗಲಿ ಸ್ವಲ್ಪ ಮಂಚ್ದ್ ಬಾಳ ಬರಕುದದ ಹುಗ ಆಮೇಲೆ ಅಷ್ಟತೇ ನ ಮತ್ತೆ
ಆಯ್ತಾಯ್ತು ಉಷರಪ್ಪ ಹಾ ಹ್ಮ